ಹಾಂ ಹಲೋ ಅಶ್ವರ್ಯ ಆರಾಮ ಇದ್ದೀರಾ
ಆರಾಮಿದ್ದೀವಿ ಕೃಷ್ಣ ಅವ್ರೇ ಏನ್ ಮಾಡ್ತಾ ಇದಂದಿರಾ
ಏನೆಲ್ಲಾ ನೋಡಿ ಸುಮ್ ಕೂತಿದ್ದೆ
ಇನ್ನೊಂದು ಕೃಷ್ಣ ಅಂತ ಹೆಸರು ತುಂಬಾ ಚೆನ್ನಾಗಿದಲ್ಲ
ಹೌದೌದು ಹಗೆ ಬಂದಿದೆ ಏನ್ ಮಾಡಕ್ಕೆ ಬರಲ್ಲ
ಯಾರ್ ಇಟ್ಟಿದ್ರು ನಿಮ್ಮ ಮನೇೆಯಲ್ಲಿ ಇಟ್ಟಿದ್ರ ಮತ್ತೆ ನಿಮ್ಮ ಮತ್ತೆ ಬೇರೆದವ್ರು ಯಾರ
ಹೌದು ಮನೆಯಲ್ಲೇ ಇಟ್ಟಿದ್ದು
ಅವ್ರಿಗೆ ಅದೇವ್ರು ಸಿಕ್ಕಿದಾರ ಇಲ್ವಾ
ಇಲ್ಲ ನನ್ಗೇನ್ ಸಿಕ್ಕಲ್ಲ ಅಂದ್ರೆ ದೊಡ್ಡ ಕೃಷ್ಣ ಅವ್ರಿಗೆ ಸಿಕ್ಕಲ್ ದೊಡ್ಡ ದೊಡ್ಡ ಕೃಷ್ಣ ಅವ್ರಿಗೆ ಸಿಕ್ಕಿದಾಳೆ ಸಣ್ಣ ಕೃಷ್ಣ ಅವ್ರಿಗೆ ಸಿಕ್ಕ ಸಿಕ್ಕಿಲ್ಲ
ಮತ್ತೆ ದೊಡ್ಡ ಕೃಷ್ಣ ಸಣ್ಣ ಕೃಷ್ಣ ಅಂತ ಬರ್ತಾರ ಎಲ್ಲಿ.
ಹೌದು ದೊಡ್ಡ ಕೃಷ್ಣ ಅಂದ್ರೆ ಕೃಷ್ಣ ಬೆನ್ಕಟ್ಟೆ ಅಂತ. ಇಲ್ಲಿ ನಾ ಇಟ್ಟಿದ್ದು ಸುಮ್ಮ ಸಣ್ಣ ಕೃಷ್ಣ ಅಂತ.
ಹ್ಮ್ ಯಾರು ಹೆಸರನ್ನು ನಾಮ. ನಾಮಕರಣ ಮಾಡಿದವರಿಗೆ ದೊಡ್ಡ ಕೃಷ್ಣ ಅಂತ ಅಂದು
ಆ ನ ದೊಡ್ಡ ಕೃಷ್ಣ ಅಂತ ಇವ್ರು ಯಾರಪ್ಪ ಅ ರಾಜೋ
ರಾಜುಗೌಡ ಅವ್ರು ಮಾಡಿದ್ದಾ
ಯಾಕಂದ್ರೆ ಯಾಕಂದ್ರೆ ಅವ್ರ ಅವರು ಪಶ್ನೇ ಇನ್ಸ್ಟಾದಲ್ಲಿ ಬಿಟ್ಟಿದ್ದು ಅಅ ಮುಂದೆ ಕೃಷ್ಣ ಅವರು ಕು ಕೂತಿದ್ರ ಹಿಂದೆ ರಾಧಾ ಅವ್ರು ಕೂತಿದ್ರು ಎಡಿಟ್ ಮಾಡಿದ್ರು ಅಂದ್ರೆ ಎ ಐ ದಲ್ಲಿ ಹಾಕಿದ್ರು ಅಂದ್ರೆ ಈಗ ಎ-ಎ ಐ ಜಮಾನ ಬಂದಿದೆ ಅಲ್ವಾ
ಹ್ಮ್ ಅಂದ್ರೆ ಎವ ಕ್ಕ್ಕ ಈ ಸುಳ್ ಸುಳ್ ರಾದಾ ಅಲ್ಲ ಕರೆ ಕರೆ ರಾದಾ. ಹ್ಮ್ ಅಂದ್ರೆ ಕೃ ಕೃಷ್ಣನ್ ಗೂಡ ಇರ್ತಾಳಲ್ಲ ಸೆ-ಶೇ ರಾಧಾ ದೇವತೆ.
ಕೃಷ್ಣ ಜ
ಅವ್ರ ಅವ್ರ ಫೋಟೋ ಇಟ್ಟು ಹಾಕಿದ್ದ ನನ್ಗೊತ್ತು ಏ ಇವ್ನು ಕೃಷ್ಣ ಅಲ್ವಾ. ಕೃಷ್ಣ ಕೃಷ್ಣ ಹ ಹೆಸ್ರ ಕೂತ್ ಬಿಡ್ತ ಅಲ್ಲೇ.
ನಿಮ್ಗೆ ಎ ಐ ಪೊಟೊ ಅದು ನಿಮ್ಮ ಹತ್ರ ಇದೆಯಾ ಈಗ.
ಹ್ಮ್ ಈಗ ಇಲ್ಲ ಅಂದ್ರೆ ಸ್ಟೋರಿ ಇಟ್ಟಿದ್ದಲ್ಲ ಒಂದು ಎ ಒಂದು ಹ. ಇಲ್ಲ ನಾ ಕಾಡಸಕತ್ತಾನ ಡಿಲ್ಟ್ ಮಾಡಬಿಟ್ಟನ್ ನನ್ನಂತಕಿಲ್ಲ ಅದು.
ಹ್ಮ ಅದಕ್ಕೆ ಅದು ರಾಧಾ ಕೃಷ್ ನಂತ ಹೆಸರು ಕೊಟ್ಬಿಟ್ರಿ ನೀವು.
ಹ್ಮ ಹೆಸ್ರ ಬಿತ್ತು ಬಿತ್ತು ಅದು ಹೊಲಿ ಬಿಡಪ್ಪ ಅವ್ರದ ಅವ್ರದ ಕತ್ ತಿ ಏನ್ ಕೇಳ್ತಿಯ ಇಲ್ಲಿ ನೋಡಿಲ್ಲಿ ಇವತ್ ಕೆ ಕರ್ನಾಟ್ ಟಕ ಪರೀಕ್ಷಾ ಪ್ರಾಧಿಕಾರಿ ಕೆ ಇ ಎ ದವ್ರು ಏನ್ ಬಿಟ್ಟಿದಾರ ಅಂದ್ರೆ ಈಗ ನನ್ಗ ಬತ್ತು ನೋಟ್ ಅಂದ್ರೆ ಎ ಪ್ಚ್ ಏನೋ ಬಂತು ಒಟ್ಟು ಹದ್ನಾರನೂರು. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಭರ್ತಿಗೆ ಅಧಿಸೂಚನೆ ಹೊರಡಿಸಿದ್ದು ಪೂ ಅರ್ಜಿ ಸಲ್ಲಿವ ಲಾಸ್ಟ್ ಅಂದ್ರೆ ಪ್ಚ್ ಅಂದ್ರೆ ಹದ್ನಾರು ಸ್ ಹದ್ನಾರನೂರ್ ಪೊಲೀಸ್ ಕಾನ್ಸ್ಟೇಬಲ್ ಸೀಟ್ ಭರ್ತಿ ಮಾಡಬೇಕಾಗಿದೆ ಅವ್ರು.
ಅದೇ ಕೊನೆಯ ದಿನಾಂಕ ಯಾವತ್ತಿದೆ.
ಅರ್ಜಿ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತೆರಡನೇ ತಾರೀಕು ಕೊನೆ ದಿನ ಅಂತ ನೋಡಿ ಇಪ್ಪತ್ತೆರಡನೇ ಇವತ್ತೇ ಎ ಇಲ್ಲ ಇಲ್ಲ್ ಜೂನ್ ಅಲ್ವಾ ಈ ತಿಂಗಳು ಜೂನ್ ಆದ್ರೆ ಜೂ ನ ಹಿನಾ ಇದೆ.
ತ್ತೆ ಎಂತೂ ಮಾ ಇದಾಗಿದ್ದೀರಾ ನೀವ ಏನಾದ್ರು.
ಹ್ಹಾ
ಎ ಜುನಾ ಜೂನು ಜುಲೈ ಗೊತ್ತಾಗ್ತಾ ಇಲ್ವಾ.
ಇಲ್ಲ ಸ್ವಲ್ಪ ನು ನನಗೆ ಅದು ಜುಲೈ ಅನಾನ ಈ ತಿಂಗಳದ್ ಮಾಡ್ದ್ ಬಿಟ್ಟೆ ಅದು.
ಹ್ಮ್ ನೀವ್ ಹಾಕಿದೀರಾ ಆ.
ಇಲ್ಲ ಇಲ್ಲ ಈಗ ಹಾಕಿಲ್ಲ ನಾನೂ ಪ್ಚ್ ಈಗ ಡಿಗ್ರಿ ಮುಗಿಸ್ಬೇಕಾಗಿದೆ ಸ್ವಲ್ಪ.
ಹ್ಮ ಮನೆಯಲ್ಲಿ ತುಂಬಾ ಒತ್ತಡವಿದೆಯಾ ಆ ಡಿಗ್ರಿ ಮುಗಿದ ಬಳಿಕ ಎಲ್ಲಾ ಮಾಡ್ಬೇಕಂತಂದು.
ಅಇವೆಲ್ಲ ಆ ಆರ್ಮಿ ಇದು ಅಂದ್ರೆ ಪ್ಚ್ ಆರ್ಮಿ ಎಕ್ಸಾಮ್ ಅಂದ್ರೆ ದೆ ಆರ್ಮಿ ಎಕ್ಸಾಮ್ ಅವೆಲ್ಲಾ ಆ ಎಲ್ಲಾ ಮುಗಿದ್ಮೇಲೆ ಈ ಡಿಗ್ರಿ ಮುಗ್ಸು ಒಂದು. ಕೃಷಿ ಕೃಷಿ ಇಟ್ಟಗರಿ ಒಂದ್ ಮುಗುಸು ಅದಾದ್ಮೇಲೆ ಏನ್ ಮಾಡ್ತೀಯ ಮಾಡು ತಾರೆ ಅದಕ್ಕೆ ನೋಡ್ಬೇಕು ನಾವು.
ಯ ನಿಮ್ದ ಎಷ್ಟ ಎಕರೆ ಇದೆ ಜಮೀನು.
ಒಂದು ಇಪ್ಪತ್ತೈದರಿಂದ ಮೂವತ್ತ ಎಕ್ರೆ ಇದೆ.
ಯಪ್ಪೋ ಬಾಳ ಇದೆಯಪ್ಪಾ ನಿಮ್ದು.
ಅದೇನ್ ಅಷ್ಟೇನಿಲ್ಲ ಅಂದ್ರೆ ನಮ್ದು ಅರ್ಧ ನೀರಾವರಿ ಅರ್ಧ ಒಣ ಬೀಸ್ ಎ ಅದೇ
ಏ ಯಾವ ಯಾವ ಬೆಳೆಗಳನ್ನ ಬೆಳಿತೀರಿ ನೀವು..
ನಾವು ನೋಡು ಇಲ್ಲಿ ಭತ್ತ ಬೆಳಿತೇವಿ ಕಂಡಪಟೆ ಭತ್ತದ ಪ್ಚ್ ಭತ್ತ ಇದೆ.. ಹ.
ಹ್ಮ್.
ಮತ್ತೆ ಇದು ಮತ್ತೆನಂದ್ರೆ ಭತ್ತ ಆಗಣ ಇದದೆ. ಒಣ ಬೆಸೆದಲ್ಲಿ ಹತ್ತಿ ಬೆಳಿತಿವಿ ಹತ್ತಿ.. ಮತ್ತೆ ಜ್ವಾಳ್ ಜ್ವಾಳಾ ಬೆಳತೀವಿ. ಮತ್ತೆ ಅ ಇದು. ತೊಗರಿ ಬೆಳಿತಿವಿ ಕಂಡಪಟ್ಟಿ ತೊಗರೆ ಕಾಳ ಗೊತ್ತಲ್ವಾ.
ಹ್ಮ್ ಗೊತ್ತು ಗೊತ್ತು.
ತೊಗರೆ ಬೆಳತೇವೆ.
ಮತ್ತೆ ಕಬ್ಬು ಬೆಳೆ ಅಲ್ವಾ ನೀವು.
ಕಬ್ಬು ಇಲ್ಲಿ ಯ ಸೈಡ್ ಈ ಈಗ ನಮ್ಮ ಊರಲ್ಲಿ. ಲ್ಲಿ ಯಾರು ಬೆಳೆಯಲ್ಲ ಅಂದ್ರೆ ಈ ಕಡೆ ಸಿಂದಗಿ ಸೈಡ್ ಹೋದ್ರೆ. ತಿಂದಗ ಸೈಡ್ ಹೋದ್ರೆ ಅಲ್ಲಿ ಸ್ವಲ್ಪ ಬೆಳೀತಾರೆ ಅಲ್ಲಿ. ಅಂದ್ರೆ ಇಲ್ಲಿ ಮ ಮಳ್ಳಿ. ಮಳ್ಳಿ ಅಂಕಂಚಿ ಆ ಸೈಡೆ ಎಲ್ಲ ಬೆಳೀತಾರೆ ಯಾಕಂದ್ರೆ ಅಲ್ಲಿ ನಮ್ಮ ಊರಿಂದ ಫ್ಯಾಕ್ಟ್ರಿ ಸ್ವಲ್ಪ ಇ ಕಿಲೋಮೀಟರ್ ಅಲ್ಲಿ ಯಡ್ಗೆ ಅಲ್ಲಿದೆ ಸುಗರ್ ಫ್ಯಾಕ್ಟ್ರ ಅಂದ್ರೆ ಕರೆಯ ಕಾರ್ಕಾಣಿಕ ಹ
ನಮ್ಮ ಹ್ಮ್ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಾರ್ ಕಾನೆ
ಹ ಹ ಅಂದ್ರೆ ಒನ್ಯ ಸ್ಥಾನ ಯಾವ್ದ ಬರುತ್ತೆ ಮ ಅದೇನಾದ್ರು ಮಾಹಿತಿ ಇದೆಯಾ ಮಂಡ್ಯ ಹೌದು ಮಂಡ್ಯದಲ್ಲಿ ಬ್ಯಾಳ್ ಬೆಳಿತಾರೆ ಹಾ ಹೌದ ಅದಾದ್ಮೇಲೆ ನಿಮ್ದು ಬಲ್ ಕೊಟ್ಟ ಅಂದ್ರೆ ಇದದೆ ಅಂದ ನಾಯ್ತ ಹೌದು ಹೌದು ಕರೆಕ್ಟ್ ಕರೆಕ್ಟ್
ಕಬ್ಬು ಒಂದು ವಾರ್ಷಿಕ ಬೆಳೆಯಲ್ಲ
ಹ್ಮ ಅದು ಇಲ್ಲಿ ಕೊಡಪ್ಪು ಈಗ ಈಗ ಒಂದು ಎಕ್ರೆಯಲ್ಲಿ ಎಷ್ಟು ಟಂದ ಬಿಳಿತೀರಿ ನೀವು
ನಾವು ಒಂದು ಎಕರೆಯಲ್ಲಿ ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಇತ್ತೆರಡು ಟನ್ ಕಬ್ಬು ಬೆಳಿತೀವಿ
ಎಷ್ಟೇವೆ
ನಮ್ಮ ಕಡೆ ಒಂದು ಟನ್ನಿಗೆ ಮೂರ್ ಸಾವಿರದ ಮೂರ್ನೂರ ಐವತ್ತು ರೂಪಾಯಿಗಳ ಹ
ಇ ಮೂರ್ ಸಾವಿರದ ಮುನ್ನೂರ ಐವತ್ತು ನಿಮ್ದಿಷ್ಟ ಇದೆ ಎಕರೆ
ನಮ್ದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆೆಯಲ್ಲ ನಾವು ಕಬ್ಬನ ಬೆಳಿತೀವಿ
ಒಂದು ನೂರು ಟನ್ ಆಗ್ಬೋದಾ
ನೋಡಿ ಅಲ್ಲ ಒಂದು ಮೂವತ್ತು ಟನ್ ಅಂದ್ರೆ ಹ ನೂರ ಇಪ್ಪತ್ತು ಟನ್ಗಳಾಗುತ್ತೆ
ಹ್ಮ್ ಒಂದ್ರು ಟನ್ ಹಿಡಿ ಸುಮ್ಮ್ ಸುಮ್ಮ್ ಒಂದ
ಹ್ಮ್ ಅದು ನಮ್ಮ ಬಾವಿಯಲ್ಲಿ ಬಾ ಇದು ಇದೆ ನಮ್ಮ ಜಮೀನಿನಲ್ಲಿ ಬಾವಿ ಇದೆ
ಹ್ಮ್ ಹ್ಮ್ ಹ್ಮ್ ಬಾವಿತ
ಅದು ನೀರಾವರಿ ಪ್ರದೇಶ ಆಗಿಬಿಟ್ಟಿದೆ ಈಗ ನೀರಿನ ಸಮಸ್ಯೆ ಏನುೂ ಇಲ್ಲ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಷ್ಟೆ
ಹೌದು ಎಲ್ಲಾ ಕಡೆ ಸಮಸ್ಯೆ ಆಗುತ್ತೆ ಬೇಸಿಗೆ ಸಮಯದಲ್ಲಿ ಯಾಕಂದ್ರೆ ನೀರು ಹವಿಆಗುತ್ತೆ ಮತ್ತೆ ಮಳೆಗಾಲದಲ್ಲಿ ನೀರ್ ಬರು ಮಳೆಗಾಲದಲ್ಲೇ ನೀರ್ ಬರುತ್ತಲ್ವಾ
ಹ್ಮ್
ನೀರ ನೀರು ನೀರು ಬತ್ತಿ ಹೋಗುತ್ತೆ ನೀರು ಸ್ವಲ್ಪ
ಹ್ಮ್ ಅದೇ ನಿಮ್ಮ ನಿಮ್ಮ ಜಮೀನನ್ನು ಮಾರಬೇಕಾದರೆ ಈಗ ಎಷ್ಟು ಲಕ್ಷ ಕೇೇಳುತ್ತಾರೆ ಒಂದು ಎಕರೆಗೆ
ಈಗ ನಮ್ಮದ ಏನಿದೆ ಅಂದ್ರೆ ಹೊಲದ ಅಂದ್ರೆ ಈಗ ಹೊಲ ಎಲ್ಲಿದೆ ಅಂದ್ರೆ ರೋಡ್ ಕೋಡದ ಪಕ್ಕದಲ್ಲೇ ಇದೆ
ಹ್ಮ್
ಮತ್ತೆ ಅರ್ಧ ರೋಡ್ ಪಕ್ಕದಲ್ಲದೆ ಒಂದು ಹೊಲ ಏನಿದೆ ಅಂದ್ರೆ ಈಗ ಊರು ಊರ ಸಮೀಪದಲ್ಲಿ ಇದೆ ಅದೊಂದಾಯ್ತು ಇ ಮತ್ತೆ ಊರ ಮಿಡಿ ನಡಬರಕಿನಲ್ಲಿ ಒಂದಿಷ್ಟು ನಮ್ದು ಅಂದ್ರೆ ಪ್ಲಾಟ್ ಗಳ ಇದಾವೆ ಪ್ಲಾಟ್ ಅಂದ್ರೆ ಮಾರುಕ್ಿದೆ ಅಂದ್ರೆ ಮನೆ ಕಟ್ಟಲು ಅವೆಲ್ಲಾ ನಡಬಕೆ ಊರ್ ನಡ್ವರ್ಕೆ ನಮ್ದು
ಹ್ಮ್
ಅದಾಯ್ತಾ ಹೊಲಕ್ಕೆ ಒಂದ್ ಸ್ವಲ್ಪ ಕೇಳ್ತಾರೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಲಕ್ಷ ಕೇಳ್ತಾರೆ
ನೀರಾವರಿ ಪ್ರದೇಶಕ್ಕೆ ಎಷ್ಟು ಕೇಳ್ತಾರೆ
ಅಂದ್ರೆ ನೀರಾವರಿ ಪ್ರದೇಶಕ್ಕೆ ಹೊಲದ ಪ ರೋಡ್ ಪಕ್ಕದದಲ್ಲಿ ಇದೆಲ್ಲ ಒಂದು ಇದು ಎಂಬತ್ತರಿಂದ ತೊಂಬತ್ ಲಕ್ಷ ಕೇಳ್ತಾರೆ ಅವ್ರು
ತ್ತುು ಸಿಕ್ಕಾಪಟ್ಟೆ ದುಬಾರಿ ಆಐ್ತಪ್ಪಾ ಅದು ರೈವೆ ನ್ಯಾಷನಲ್ ಹೈವೇನಾ ಅದು
ನ್ಯಾಷನಲ್ ನಲ್ಲಾ ಅಂದ್ರೆ ಈಗ ಅವ್್ರ ಏನ್ ತಕೊಂಡರ್ ಅಂದ್ರೆ ನ್ಯಾಷನಲ್ ಹೈವೇ ಆದ್ರೆ ೆ ಒಂದು ಎರಡರಿಂದ ಮೂರು ಕೋಟಿ ಹೋಗ್ಬೋದುದು ಹೌದಲ್ವಾ ಇದು ಸ್ಟೇಟ್ ಹೈವೇದು
ಹ್ಮ್ ಹ್ಮ್
ದ ರಸ್ತೆ ಅಲ್ವಾ ಅದಕ್ಕೆ ಒಂದು ತೊಂಬತ್ತು ಕೊಡ್ತಾ ಇದಾರೆ ನೆಕ್ಸ್ಟ್ ಅದು ಮುಂದೆ ಮುಂದಿನ ಕಾಲದಲ್ಲಿ ಅಂದ್ರೆ ನಮ್ದು ತಾಾಲೂಕ ಆದ್ರೆ ಅಹ ನ್ಯಾಷನಲ್ ಹೈವೇ ಮಾಡಬಹುದು ಅದು
ಹ್ಮ್
ಹ ನೋಡ್ಬೇಕು ಏನಾಗತ್ತೆ ಅದು ಗೊತ್ತಾಗಲ್ಲ
ಅದೇ ನಮ್ದು ಒಂದು ನಾಲ್ಕು ಎಕರೆ ಇದೆ ಜಮೀನ್ ಈಗ
ಏನದು ರೋಡ್ ಪಕ್ಕದಲ್ಲ ಇದೆ ಏನು
ಇಲ್ಲ ಒಂದು ಸಣ್ಣ ಗ್ರಾಮದಲ್ಲಿದ್ದ ಅ ಗ್ರಾಮದ ಹೊಲ್ಲದಲ್ಲಿದೆ
ಹ ಅಷ್ಟ್ ಅದಕ್ಕೆ ಎಷ್ಟು ಎಷ್ಟು ಕೊಟ್ಟು ತಗೋಬಹುದು ನಾವು ಎ
ಅದೇ ನಮ್ಮ ಮಣ್ಣಿನ ಪಟ್ಟೆ ಸಿಕ್ಕ ಫಟ್ಟೆ ಸಿಯಾಕೇ
ಹಾ ಸರಿಯಾಗಿದೆ ಎನ್ನಾಗಾಯ್ತು ನಿಮ್ದು ಮಣ್ಣಿನ ಫಲವ ಅಂದ್ರೆ ಬೆಳೆಯೋಕೆ ಸೂಕ್ತವಾದ ಜಾಗ ಅದು
ಹಞ ಕಪ್ಪು ಮಣ್ಣು ಇದೆಯಲ್ಲ ನಮ್ಮದು
ಹ ಹಾ ಹಾ
ಸುಮಾರು ಒಂದು ಎಕರೆಗೆ ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ಹಣನ್ನ ಕೇಳ್ತಾ ಇದ್ದಾರೆ
ಪಪ್ಪಪ್ಪ ಅಂದ್ರೆ ನಮ್ಕಿಿತ ಹೆಚ್ಚಯ್ತ ಅಂದಂಗಾಯ್ತು ನೀವು್
ಹ್ಮ ಮತ್ತೆ ನೀರಾವರಿ ಪ್ರದೇಶ ಅಲ್ಲಾ ಅಷ್ಟು ಕೊಡ ಕೊಡಲೇಬೇಕಾಗುತ್ತೆ ಅವರು
ಆದ್ರೆ ಏನ ವರ್ಷ ವರ್ಷ ಕಬ್ಬೆ ಬೆಳೆಯದ ಅದು ಬಿಟ್ಟು ಮತ್ತೇನು ಬೇರೆ ಏನು ಬೇರೆಯಲ್ಲ ಬೆಳೆಯಲ್ವಾ
ನಾವು ಕಬ್ಬು ಬೆಳಿತೀವಿ ಎರಡು ವರ್ಷ ಕಬ್ಬು ಬೆಳೆದ್ರೆ ಒಂದು ವರ್ಷ ಚಿಲ್ಲರ್ ಪಿಕ್ ಅಂದ್ರೆ ಮೆಕ್ಕೆಜೋಳ ಗೋವಿನ ಭತ್ತ ಗೋಧಿ
ಹ್ಮ್ ಹ್ಮ ಹ್ಮ ಹ ಹ ಬೇರೆ ಬೇರೆ ಬೆಳ
ಹಂಗಿೀ ಬೆಳತೇವಿ ಮತ್ತೊಮ್ಮೆ ಐದ ವರ್ಷಕ್ಕೊಮ್ಮೆ ರರುಳಿಯಾಗಿಿ ತೆಗಿತೀವಿ
ಹಾ ಬೆ ಆಯ್ತ ಆಯ್ತು ತ ಅಪ್ಪೋ ಆರ ಆರಾಮ್ಿದೆಯ ಅಲ್ವಾ ನೀನು
ಹ್ಮ್ ಆರಾಮದ್ದೇನಿ ಸಮಯ ಆಯ್ತಾ ಇಷ್ಟು ಬೇಗ
ಆಯ್ತಾಆಯ್ತು ನೋಡಿ ಸಮಯ ನೋಡಿ ಮಾತಾಡೋದು ಸಮಯ ನೋಡ್ತಾ ಇದ್ರೆ ಮುಗಿಯೋದೆ ಎಲ್ಲ ಅನಸುತ್ತೆ. ಆಯ್ತು ಇಡ್ತೇನೆ ಇಡ್ತೇನೆ ಆಯ್ತಾ